ಹಲೋ ವೆಂಕಟ ಅವರೇ.
ಹೇಳಡ್ರಿ.
ಏನ ಮಾಡತ್ತಿ ರೀ.
ಏನಿಲ್ಲ ನೋಡ್ರಿ ನೀವರಿ.
ನಾವ ಏನ ಇಲ್ಲಡ್ರಿ ನಾಷ್ಟ ಆಯ್ತಾ.
ಹಾಗೇತ್ರಿ ನೇಮ್ಮದ್ರಿ.
ನಮ್ಮದು ಆಗಿದೆ ಏನ್ ಮಾಡ್ತಾ ಇದರಾ.
ಏನ ಇಲ್ಲಡ್ರಿ ಹೊಲದಾಗ ಕೂತಿದ್ವಿ ಮಳಿ ಬರ್ತಾ.
ಮಳೆ ಬರ್ತಾ
ನಿಮ್ಮಲ್ಲಿ
ನಮ್ಮಲ್ಲಿ ಗಾಳಿಯಿದೆ ಮಳೆ ಏನಿಲ್ಲ ಮೂಡ ಕವಿದಿದೆ.
ಓಹೋ ಮತ್ತೇನು ಸಮಾಚಾರಾ.
ಮತ್ತೇನಿಲ್ಲಾ ನಿಮ್ಮ ಸಮಾಚಾರಾ.
ನಮ್ಮದು ಏನಿಲ್ಲಾ. ಏನ ಮಾಡ್ತಾ ಇದೀರಾ ಈಗಾ. ಇವತ್ತು ಕಾಲೇಜ್ ಸೂಟಿನಾ.
ಹಾ ಇವತ್ತು ಸೂಟಿ.
ಹಾ ಹಾ ಮತ್ತೆ
ಮತೇನಿಲ್ಲ
ಹ್ಮ್ ನಾಷ್ಟ ಎಲ್ಲಾ ಆಗಿದ್ದೇನಾ
ಹಾ ಆಗಿದೆ ನಿಮ್ಮದು
ನಮ್ದು ಆಗಿದೆ. ಮತ್ತೆ
ತ್ತೇನಿಲ್ಲ
ಹ್ಮ್ ಕಾಲೇಜ್ ಯಾವ್ ತರ ನಡೀತಿದೆ. ಯಾವ್ದನ್ ಮಾಡಿದೀರಾ.
ಕೃಷಿ ವಿಷ್ಯ
ಕೃಷಿ ವಿಷಯ ಮಾಡಿದ್ರಾ
ಹ್ಮ್
ಹಾ ಹಾ ಮತ್ತೆ ಸಮಾಚಾರ ನಮ್ದು ಬಿ ಎಸ್ ಸಿ ಮಾಡಿದೀವಿ.
ಎಲ್ಲಿ
ಆ ಮುದೋಳಲ್ಲಿ ನೀವು ಮುದೋಳು ಮುದೋಳು
ನಾವು ಧಾರವಾಡದಲ್ಲಿ
ಧಾರವಾಡದಲ್ಲಿ ಮಾಡಿದೀರಾ. ಎಕ್ಸಾಮ್ ಕಂಪ್ಲೀಟ್ ಆಗಿದ್ದೀವಾ.
ಹಾ ಒಂದು ಸೆಮ್ ಮುಗೀತು.
ಹ್ಮ್ ನಮ್ಮ ಎರಡ್ ಸೇಮ್ ಕಂಪ್ಲೀಟ್ ಆಗಿವೆ ಮೂರನೇ ಸೇಮ್ ರನ್ನಿಂಗ್ ಇದೆ.
ಹ್ಮ್ ಚೆನ್ನಾಗಿ ಮಾಡಿ
ನೀವು ಕೂಡ ಚೆನ್ನಾಗಿ ಮಾತ ಮಾಡಿ
ಈಗ ಎಲ್ಲಿದ್ದೀರಾ.
ಈಗ ಊರಲ್ಲಿ ಇದ್ದೀವಿ ನೀವು
ನಾವು ಧಾರವಾಡದಲ್ಲಿ ಇದ್ದೀವಿ.
ಧಾರವಾಡದಲ್ಲಿ ಹೆಂಗೆ ಹಾಸ್ಟೆಲ್ ಮಾಡಿದೀರಾ ಅಥವಾ ಬೀದ ಮಾಡಿದೀರಾ
ಹಾ ಹಾಸ್ಟೇಲ್ ಮಾಡಿದ್ದೇವೆ.
ಹಾಸ್ಟೇಲ್ ಮಾಡಿದ್ರಾ.
ಹಾ
ಹಾ ಹಾ ಮತ್ತೆ
ಮತ್ತೇನಿಲ್ಲ. ಹೇಗಿದೆ ನಿಮ್ಮ ಕಾಲೇಜು
ನಮ್ ಕಾಲೇಜು ಚೆನ್ನಾಗಿದೆ ನಿಮ್ ಕಾಲೇಜು
ಚೆನ್ನಾಗಿದೆ
ಚಲ
ಕ್ರಿಕೆಟ್ ಮಾಡಡಲ್
ಸ್ಟಡಿ ಮಾಡ್ತಾ ಇದ್ರಲ್ವಾ
ಹ ನೀವು
ನಾವು ಮಾಡ್ತಾ ಇದೀವಿ.
ಹ್ಮ್
ಯಾವ್ ತರಾ ಇದೆ ಡಿಗ್ರಿ ಲೈಫು
ಚೆನ್ನಾಗಿ ನಡೀತಿದೆ ನಿಮ್ಮದು
ನಮ್ದು ಕೂಡ ಚೆನ್ನಾಗಿದೆ
ಹ್ಮ್ ವಾತ ವಾತಾವರಣ ವಾತಾವರಣ ಹೇಗಿದೆ
ಹ ವಾತಾವರಣ ಕೋಲ್ಡ್ ಆಗಿದೆ ನಿಮ್ಮಲ್ಲಿ
ಆಲ್ಲಿ ತಣನೇ ಗಾಳಿಬಿಸುತ್ತಿದೆ
ಗಾಳಿ ಬಸುತ್ತಿದ್ದೀನಾ ಮಳೆ ಆಗ್ತಾ ಇದನಾ ಅಲ್ಲಿ
ಹ ರಾತ್ರಿ ಆಗಿತ್ತು ಈಗ ಬರಿ ಗಾಳಿ ಇದೆ ನಿಮ್ಮಲ್ಲಿ
ಈಗ ನಮ್ಮಲ್ಲಿ ಸನ್ನಂಗೆ ಮಳಿ ಚಲ್ತಾ ಇದೆ ಆಗ್ತಾ ಇದೆ ಮಳಿ ನೀನೇ ರಾತ್ರಿ ಹರಿ ಆಗಿದೆ ಈಗ ಹ ಆ ಕೂಡ ಆಗ್ತಾ ಇದೆ
ಚೆನ್ನಾಗಿ ಇಷ್ಟು ದಿನ ಮಳೆ ಆಗ್ಲಿಲ್ಲ ಈಗ ಆಗ್ತಿದೆ
ಅಂದ್ರೆ ಎಷ್ಟು ದಿವಸ ಮಳೆ ಆಗ್ಲಿಲ್ಲ ಈಗಾಆಗ್ತಲ್ಲಿ
ಹ್ಮ್ ಇಲ್ಲಿ ಮಳೆ ಆಗ್ಲಿ
ಮಳೆ ಆದ್ರೆ ಚಲೋ ಅಲ್ವಾ
ಹ್ಮ್ ಬೆಳೆ ಬೆ ಎಲ್ಲ ಚೆನ್ನಾಗಿ
ಚೆನ್ನಾಗಿ ಬರುತ್ತೆ
ಮನಲೆ ಎಲ್ಲಾ ಆರಾಮ್ ಇದ್ದಾರಾ
ಹಾ ಆರಾಮ್ ಇದ್ದಾರೆ ನಿಮ್ಮ ಮನೆಯಲ್ಲಿ
ನಿಮ್ ಸ್ನೇಹಿತರು ಕೂಡ ಆರಾಮ್ ಇದಾರಲ್ವಾ
ಹಾ ನಮ್ಮ ಸ್ನೇಹಿತರು ಆರಾಮಿದ್ದಾರೆ ನಿಮ್ಮ ಸ್ನೇಹಿತರು
ನಾನ್ ಸ್ನೇಹಿತರು ಕೂಡ ಆರಾಮ್ ಇದ್ದಾರೆ
ಕಾಶಿ ಅವರು ಫೋನ್ ಮಾಡಿದ್ರಾ
ಮಾಡಿಲ್ಲ ಅವರು ಈಗೇನ ಅವ್ರ್ದು ಏನೋ ಬಿಸಿ ಇದ್ದಾರಂತೆ
ಹೌದಾ ಎಲ್ಲಿದ್ದಾರೆ ಕಾಶಿಯವರು
ಹ ಕಾಶಿವ ಅವರು ಬೆಂಗಳೂರಲ್ಲಿ ಇದ್ದಾರಲ್ವಾ
ಹೌದಾ ಅವ್ರ ಏನ್ ಮಾಡುತ್ತಿದ್ದಾರೆ
ಅವರು ಕೂಡ ಕೃಷಿ ಇದ್ರೊಳಗಡೆ ವರ್ಕ್ ಮಾಡ್ತಾ ಇದನ್ನು ಮಾಡ್ತಾ ಇದ್ದಾರೆ
ಹೌದಾ ಹೌದಾ ಅಪ್ಪ ಅವರು
ಅಪ್ಪರು ರಾಯಚೂರಿನಲ್ಲಿ ಇದ್ದಾರೆ ಅವರು ಅವರು ಕೂಡ ಇದು ಮಾಡ್ತಾ ಇದ್ದಾರೆ ಕಾಲೇಜು
ಹ್ಮ
ಪೆನ್ನಿಂಗ ಮಾಡ್ತಾ ಇದ್ದಾರೆ
ಹ್ಮ್ ಚೆನ್ನಾಗಿದ್ದಾರಾ
ಚೆನ್ನಾಗಿದ್ದಾರೆ
ಹ್ಮ
ನಿಮ್ಮ ಫ್ರೆಂಡು ಎಲ್ಲಿಎಲ್ಲಿದ್ದಾರೆ
ನಮ ಫ್ರೆಂಡ್ಸು ಒಂದಿಷ್ಟು ಜನ ಇಲ್ಲೇ ಇದ್ದಾರೆ ಒಂದಿಷ್ಟು ಜನ ಬೆಳಗಾವಿಯಲ್ಲಿದಾರೆ ಬೆಳಗಾವ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಚಂದನ್ ಅವರು ಅ ಅಂಗಡಿ ಕಾಲೇಜ್ ನಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಸೋಲೋನಿ ಅವರು ಅಲ್ಲೇ ಇದ್ದಾರೆ ಮತ್ತು ಇವ್ರು ನಿಖಿಲ್ ಅಂತ ಇದ್ರಲ್ಲ ಲೋಕಲ್ ನಿಖಿಲ್ ಮತ್ತೆ ಸುಂಕ ಸಿದ್ದ ಸಿದ್ದು ಅವರು
ಹಾ
ಅವರಿಬ್ಬರು ಇದು ನಿಜಲಿಂಗಪ್ಪ ಕಾಲೇಜಲ್ಲಿ ಈ ಸಾರಾಯಿ ತಂತ್ರಜ್ಞಾನ ಮಾಡುತ್ತಿದ್ದಾರೆ.
ಓಹೋ ಬಟ್ ಎಲ್ಲರೂ ಕೂಡ ಕಾಲೇಜ್ ರನ್ ಓದ್ತಾ ಇದ್ದಾರೆ ಬಿಡಿ.
ಹ್ಮ್
ಹ್ಮ್ ಮತ್ತೆ ನಿಮ್ಮ ಕಾಲೇಜ್ ಇದಕ್ಕೆ ಬರೋದಿಲ್ವಾ.
ಏನ್
ನೀವು ಕಲ್ತಿರೋ ಸೆಕೆಂಡ್ ಪಿ ಯು ಸಿ ಕಾಲೇಜಿಗೆ ಭೇಟಿ ಮಾಡೋಕ್ಕೆ ಬರೋಲ್ವ ಅಂತ ಕೇಳಿದೆ.
ಹಾ ಮೂರು ಸತಿ ಭೇಟಿ ನೀಡಿದ್ದೇನೆ ಈಗ ಆಲ್ರೆಡಿ.
ಹಾ ನೀಡಿದ್ದೀರಾ.
ಹ್ಮ್
ಏನ್ ಅಂತ ಇದ್ರು ಸಾರು ಮೇಡಮ್ ಅವರು.
ಚೆನ್ನಾಗಿದ್ಯಪ್ಪ ಹ್ ಕೇಳಿದರು. ಏನು ಮಾಡ್ತಾದ್ದೀರಾ ಏನ್ ಏನು ಓದ್ತಾದೀರಾ
ಹಾ
ಚೆನ್ನಾಗಿದ್ದೀರಾ ಅದು ಕೇಳ್
ಆರಾಮ್ ಇದಾರಲ್ವಾ ಅವರು
ಆರಾಮ್ ಇದ್ದಾರೆ.
ಮತ್ತೆ
ಮತ್ತೇನಿಲ್ಲ
ಹ್ಮ್
ನೀವ್ ಏನ್ ಮಾಡ್ತಾ ಇದ್ದೀರಾ.
ನಾವು ಏನಿಲ್ಲ ಇನ್ನು ಮಳೆ ಬರ್ತಾ ಇದೆ ಮಳಿ ನಿತ್ ಮೇಲೆ ಗೊಬ್ಬರ ಅಂಟ ಅಂಗಡಿ ಹೋಗಿ ತಂದ್ವಿ. ಇನ್ನೊಂದ್ ಸ್ವಲ್ಪ ಮಳೆ ನಿಂತ್ ಮೇಲೆ ಗೊಬ್ಬರ ಹೋಗಿಬೇಕು ಕಬ್ಬಗೆ ಹಲೋ ಹಲೋ ಹಲೋ ಹಲೋ ಕೇಳಸ್ತಾ ಇದೇನಾ. ಹಲೋ